ಹಾ ಹೇಳಿ ಹೇಗಿದ್ದೀರಾ
ನೋದ್ ಚೆನ ಇದೀಿ ನೀವ್ ಹೇಗಿದ್ದೀರಾ
ನಾವು ಚೆನ್ನಾಗಿದ್ದೀವಿ ಯಾವುರ್ ನಿಮ್ದ ಆ ಆಯ ನಿ ಿಂದ
ನಾ್ ಸಕ್ಲೇಶ್ ಬುದ್ಧಿಂದ ನೀವು
ತಹಾಸ
ಹ್ಮ್
ಹ್ಮ ಏನುಲ್ಲ ಫೇಮಸ್ ಪ್ಲೇಸ್ ಅಲ್ಲಿ ಇದ್ದೀರಾ
ಹ್ಮ್ ಹಂಗೇನಿಲ್ಲ ನಾವಿಂಗ ನೋಡ್ ನೋಡಿ ಫುಲ್ಲ ರೂಢಿ ಆಗೋಗಿದಯಲ್ಲ
ಹೌದು ನಿಮಗೆ ಏನು ಆ ತರ ಫೀಲ್ ಏನು ಅನ್ಸಲ್ಲ ಅದೇ ನಾವವು ನಮಗೆ ಅದಿಲ್ಲ ಒಂತರ ಟೂರಿಸ ್ ಪ್ಲೇಸ್ ಕ
ಹ್ಮ್ ತುಮ್ಕರೆಲ್ಲ ತುಂಬಾ ಪ್ಲೇಸ ಇದೆಯಲ್ಲ ನಾನು ತುಂಬಾ ನೋಡ್ಬೇಕ ಅನ್ಕತಿದ್ದೆ
ಹಾ ಬನ್ನಿ ತೋಸೋಣ ಅದಕ್ಕೇನಂತೆ ಹ್ಮ ನಿಮ್ದು ವಲ ಇದೆಯಾ ತೋಟ
ಹಾ ಇದೆ ನಿಮ್ದು
ನಮ್ದು ಇದೆ ಅಡಿಕೆ ತೋಟ ತೆಂಗಿನ ತೋಟ
ಹ್ಮ್
ಸುಮ್ಮಾನಿದೆ ಎಲ್ಲಾ ಅವಾಗವಾಗ ರಾಗಿ ಎಲ್ಲಾ ಬೆಳೀತಾ ಇರ್ತೀವಿ
ಹಾ
ನಿಮ್ದೇನ್ ತೋಟ ಇದೆ ನಿಮ್ ಕಡೆ ಕಾಫಿ ತೋಟ ಎಲ್ಲಾ ಜಾಸ್ತಿ ಅನ್ಸುತ್ತೆ
ಹ ಕಾಫಿ ತೋಟ ಎಲ್ಲ ಇದೆ ಬಟ್ ನಾವು ಗದ್ದೆಯಲ್ಲಿ ಭತ್ತ ಬೆಳಿತೀವಿ ಶುಂಠಿ ಬೆಳಿತೀವಿ ಮೆಣ್ಸಿನ್ಕಾಯಿ ಬೆಳಿತೀವಿ
ಹ್ಮ
ಇವ ಜೋ ಜೋಳೆ ಎಲ್ಲ ಬೆಳೀತಾ ಇರ್ತೀವಿ
ನಿಮ್ ಕಡೆ ಶೇಂಗಾ ಕಳ್ಳೆ ಅದೆಲ್ಲಾ ಬೆಳೆಯಲ್ಲ ಅಲ್ಲ
ಹ ಹ ಇಲ್ಲ ನಿಮ್ ಕಡೆ ಬೆಳಿತಾರಾ
ಹ್ಮ್ ನಮ್ ಕಡೆ ಶೇಂಗಾ ರಾಗಿ ಇ ಎಲ್ಲಾ ಜಾಸ್ತಿ ಬೆಳೆಯೋದು
ಹ್ ಆ ಪ್ರೊಸೀಜರ್ ಗೊತ್ತಾ ನಿಮಗೆ
ತೆಂಗಿನ ತೋಟ ಅಡಗೆ ತೋಟದೆಲ್ಲ ಗೊತ್ತು ಯಾಕ್ರೆ ತೆಂಗಿನ ತೋಟ ಅಡಗೆ ತೋಟಕ್ಕೆ ಒಳ್ಳೆ ಮಣ್ಣ ಬೇಕು ಫಸ್ಟ್
ಹ್ಮ
ಮಣ ಚೆನ್ನಾಗತ ಅಂದ್ರೆ ಬಸ್ಲು ಬರಲ್ಲ
ಹಾ
ಅದಕ್ಕೆ ನಾವು ಈಸರಲ್ಲಿ ಹೊಲಕ್ಕೆೆ ಏಳ್ನೂರ್ ಲೋಡ್ ಮಾಡಿ ನೋಡ್ಸಿದ್ದೀವಿ ಕೆರೆಯಿಂದ
ಹಾ
ಈ ವರ್ಷ ಸ್ವಲ್ಪ ಚೆನ್ನಾಗಿದ್ದಾವೆ ಗಿಡಗಳೆಲ್ಲ ಮತ್ತೆ ನ ಮಡ್ಕೆ ಗಿಡ ಮಳೆ ಅಂತ ಏನಿಲ್ಲ ಸ್ವಲ್ಪ ನೀರ್ ಇದ್ರು ನಡಿಯುತ್ತೆ ಬಟ್ ಕಡಿಮೆ ಆದ್ರೂ ಜಾಸ್ತಿ ಆದ್ರರು ಪ್ರಾಬ್ಲಮ್ ಅಡಿಕೆ ತೋಟಕ್ಕೆ ಕಡಿಮೆ ಆದ್ರೂನೂ ಪ್ರಾಬ್ಲಮ್ ಮಲೆ
ಹ್ಮ್ ಅದು ಬೆಳಿಯಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ
ಅವು ಸುಮಾರು ವರ್ಷ ಬೇಕು ಅದು ನಮಗೆ ಫಸ್ಲು ಬೇಕು ಅಂದ್ರೆ ನಾವು ಗಿಡ ಇಟ್ಟು ಐದಾರು ವರ್ಷ ಆದ್ಮೇಲೆ ನಮಗೆ ಒಳ್ಳೆ ಫಸಲು ಬರದು
ಹ್ಮ್
ಹ್ಮಲ್ಲ ತೆಂಗಿನ ತೊಟ ಆದ್ರೆ ಅದನು ಐದ್ ವರ್ಷ ಬೇಕು ಚೆನ್ನಾಗಿ ಬೆಳತು ಚೆನ್ನಾಗಿ ಕಾಯ್ ಕೊಡ್ ಬೇಕಂದ್ರೆ
ಹ್ಮ್ ನೀವ್ ಅಡಿಕೆ ಗಿಡ ಬೇರೆ ಇದ್ದರಿಂದ ತರ್ತೀರಾ ತಂದ್ಬಿಟ್ಟಿ
ಇಲ್ಲ ಅದು ನಮ್ದು ಹಳೆ ತೋಟ ಇದೆಯಲ್ಲ ಅಲ್ಲಿ ಬಿಟ್ಟಿರೋ ಅಡಿಕೆ ಎಲ್ಲ ಅಹ್ ಮಣ್ಣಿಗೆ ಆಗ್ತಿವಿ ಅವೇ ಆ ಬಿಟ್ಟು ಸಸಿ ಬೆಳೆದು ಸ್ವಲ್ಪ ದಿನ ಇದು ಕವರ್ ಬರುತ್ತೆ ಗೊತ್ತಾ ಗಿ ಗಿಡ ಬೆಳಿಯದು ಅದ್ರಲ್ಲಿ ಇಟ್ಟು ಒಂದ್ ಮೂರ್ ತಿಂಗಳು ಅದ್ರಲ್ಲಿ ಬೆಳೆಸ್ತೀವಿ ಅದ್ ಸ್ವಲ್ಪ ದೊಡ್ಡದಾದ್ಮೇಲ್ ನಾವೇ ಹೊಲದಲ್ಲಿ ಇಡ್ಕೊತೀವಿ
ಹ್ಮ್
ನರ್ಸರಿಲೂ ಸಿಗುತ್ತೆ ಅಡಿಕೆ ತೋಟ ಬನ್ನಿ ನಿಮ್ಗೂ ಬೇಕಾದ್ರೆ ನಮ್ ಕಡೆ ಎಲ್ಲ ತುಂಬಾ ಕಡಿಮೆ ನಿಮ್ ಕಡೆ ಜಾಸ್ತಿ ಅನ್ಸುತ್ತೆ
ಹ್ಮ್ ನಮ್ ಕಡೆ ಅಡಕೆ ಎಲ್ಲ ಬೆಳಿತಾರೆ ಆದ್ರೆ ಅಷ್ಟ
ಹ್ಮ್ ಹ್ಮ್ ಕಾಫಿ ಫೋಟೋಗಳು ಜಸ್ತಿ ಶುಂಠಿ ಗದ್ದೆ ಯಾಕೆಂದ್ರೆ ನೀರ್ ಜಾಸ್ತಿ ಅಲ್ಲ ನಿಮ್ ಕಡೆ
ಹಾ
ಹ್ಮ್ ನೀವ್ ಹೆಂಗ್ ಬೇಳಿದ್ದೀರಾ ಶುಂಠಿ ಅದೆಲ್ಲಾ
ನಾವು ಮಳೆಗಾಲದಲ್ಲಿ ಭತ್ತ ಬೆಳಿತೀವಿ ಬೇಸಿಗೆ ಕಾಲಲದಲ್ಲೇ ಶುಂಠಿ ಬೆಳಿತೀವಿ ಯಾಕಂದ್ರೆ ಮಳೆಗಾಲದಲ್ಲಿ ಭತ್ತ ಜಾಸ್ತಿ ನೀರ್ ಬೇಕು
ಶುಂಠಿಗೆ ಅಷ್ಟು ಬೇಕಾಗಲ್ವಾ
ಹ ಶುಂಠಿಗೆ ಅಷ್ಟೊಂದು ಬೇಕಾಗಲ್ಲ ಅದು ತುಂಬಾ ನೀರಾದ್ರುನು ಹಾಳ ಹೋಗುತ್ತೆ ಹಂಗಾಗಿ ಅದನ್ನ ಅದಕ್ಕೆ ಅದನ್ನ ಬೇಸಿಗೆ ಕಾಲದಲ್ಲಿ ಬೆಳಿತೀವಿ
ಈ ಶುಂಠಿ ಎಲ್ಲ ಒಂದ್ ಗಿಡದಲ್ಲಿ ಎಷ್ಟ ಇಷ್ಟು ಗ್ರಾಮ ಇಲ್ಲ ಎಷ್ಟು
ಅದು ನಾವು ಒಂದು ಚಿಕ್ಕಿ ಪೀಸ್ ಹಾಕಿದ್ರೆ ಮೊಲ್ಕೆ ಮೊಲ್ಕೆ ಬರಿಸ್ತೀವಿ ಫ್ರಿಸ್ಟ್ ಶುಂಠಿನ ಶುಂಠಿನಾ ಮೊಲ್ಕೆ ಬರೆಸಿ ಮೊಲ್ಕೆ ಬರಿಸಿದ್ರೆ ಅದು ಒಂದೊಂದ್ ಎರಡ್ ಎರಡ್ ಕೆಜಿ ಅಷ್ಟು ಒಂದೊಂದ್ರಲ್ಲಿ ಬರುತ್ತೆ
ಓ ಒಂದ್ ಗಿಡ್ದದಲ್ಲಿ ಅಷ್ಟೆಲ್ಲ ಬರುತ್ತಾ
ಹಾ ಒಂದು ಗಿಡದಲ್ಲಿ ಅಷ್ಟು ಬರುತ್ತೆ ನಾವು ಎಷ್ಟ ಹಾಕ್ತೀವಿ ಅದು ಶುಂಠಿ ರೇಟ್ ಮೇಲೆ ಡಿಪೆಂಡ್ ಅದು ಶುಂಠ ಈಗ್ ರೇಟ್ ಜಾಸ್ತಿ ಆದ್ರೆ ನಮಗ್ ಲಾಭ ಜಾಸ್ತಿ
ಹ್ಮ್ ರೇಟು ಪರವಾಗಿಲ್ವಾ ನಿಮ್ ಕಡೆ ಶುಂಠಿ ಶುಂಠಿಗೆ ಜಾಸ್ತಿ ಇದ್ಯಾಯಾ
ಹಾ ಶುಂಠಿ ರೇಟ್ ಪರವಾಗಿಲ್ಲ ಚೆನ್ನಾಗಿದೆ
ನಮ್ ಕಡೆ ಹೆಂಗ್ ಗೊತ್ತಾ ಶುಂಠಿ ಬೆಳಿಯಲ್ಲ ಆದ್ರೂ ಒಂದೊಂದ್ಸಲ ಫುಲ್ ಚೀಪ್ ಆಗಿರುತ್ತೆ ಶುಂಠಿ ರೇಟು
ಹ್ಮ್ ನಮ್ದ ಇಲ್ಲ ಶುಂಠಿ ಚೆನ್ನಾಗೆ ಇರುತ್ತೆ ರೇಟು ಅದೇ ಒಂದೊಂದ್ ವರ್ಷ ಒಂದ್ ವರ್ಷ ಮೇಲೇರುತ್ತೆ ಮತ್ತೆ ಒಂದು ವರ್ಷ ಕೇಳಕ್ಕೆೆ ಇರಿಯುತ್ತೆ
ಹ್ಮ್
ಹಂಗಿರುತ್ತೆ ನಮ್ದ ರೇಟು
ಹ್ಮ್ ಹ್ಮ್ ಎಲ್ಲಾ ಎಲ್ಲಾ ತೋಟ ಎಲ್ಲಾ ಬೆಳೆ ಕಳಿದು ಅಷ್ಟೇ ಬಿಡಿ ಒಂದ್ಸ ಒಂದ್ ವರ್ಷ ಇದ್ದಷ್ಟು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಇರಲ್ಲ ಹಿಂಗ ನಮ್ ಕಡೆ ಏನ್ ಗೊತ್ತಾ ಅಡಿಕೆ ರೇಟ್ ಜಾಸ್ತಿ ಅಂತ ಎಲ್ರೂ ಅಡಿಕೆ ಬೆಳಿಯಕ್ ನಿಂತು ಬಿಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ಒನ್ ಫೈವ್ ಸಿಕ್ಸ್ ಇಯರ್ಸ್ ಅಲ್ಲಿ ಅಡಿಕೆ ರೇಟ್ ಹೇ ಇರಲ್ಲ ಫುಲ್ ಬಿದ್ದೋಗುತ್ತೆ ಮೇಬಿ
ಹಾಗೆ ಯಾರೂ ಅಡ್ಗೆೆ ಬೆಳಿಯಲ್ಲಾ ಆಮೇಲೆ ಮತ್ತೆ ರೇಟ್ ಆದಾಗ ಎಲ್ಲ ಬೆಳಿತಾರೇ
ಹೌದು ಯಾವ್ದ್ ರೇಟ್ಗತ್ತೋ ಅದನ್ನ ಎಲ್ಲ ಬೆಳಿಯೋದಕ್ ಹೋಗ್ತಾರೆ. ಅಲ್ಲೆಲ್ಲಾ ಹಾಳ್ ಮಾಡಿಡ್ತಾರೆ.
ಹ ನಮ್ದ ಇರಲ್ಲಿ ಕಾಫಿ ಅಷ್ಟೇ ಸ್ಟಾರ್ಟಿಂಗು ಇದಿರ್ಲಿಲ್ಲ ಅಂದ್ರೆ ರೇಟ್ ಏನು ಇರ್ಲಿಲ್ಲ ಕಾಫಿಗೆ ಒಂದ ವರ್ಷ ಒಂದ ವರ್ಷ ಬೇಕಾಗುತ್ತೆ ನಿನ್ ಮೊಬೈಲ್ ಎಲ್ಲಿ ಇಡ್ಕೊಂಡು ಹ ನೋಡಿ ಬ್ಲೂಟೂತ್ ಹಾಕಿದ್ದಿನಿ
ತುಂಬಾ ಡಿಸ್ಟರ್ಬೆನ್ಸ್ ನಮ್ಮ್ ರೂಮ್ ಅಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ
ಹಾ ಸರಿ ಅದು ಕಾಫಿಗೆ ಒಂದ್ ವರ್ಷ ಬೇಕಾಗುತ್ತೆ ಕಾಫಿ ಬರಕ ಈ ಮಳೆ ಕಾಲದಲೆಲ್ಲ ಅದು ನೀರು ಆಗ್ತಿದ್ರೆ ಹೂವು ಬಿಡುತ್ತೆ. ಹ ಹೂ ಬಿಟ್ಟಿ ಒಣಗಿ ಅದು ಕಾಫಿ ಆ. ಅದಕ ಒಂದ ಒಂದ್ ವರ್ಷ ಬೇಕು. ಹಾ ವರ್ಷತ್ ಕೊಳ್ಳಲ್ಲಿ ಕಾಫಿ ಎಲ್ಲ ಕುಯಿಧಿ. ಎಲ್ಲ ಮಾರ್ತೀವಿ ಈಗಂದ ಎರಡು ವರ್ಷದಿಂದ ಕಾಫಿ ರೇಟ್ ತುಂಬಾ ಜಾಸ್ತಿ ಇದೆ.
ಹ ಹೌದು ಕಾಫಿ ಇದ್ದೇ ಇರುತ್ತೆ ಬಿಡಿ ಯಾವಾಗ್ಲುೂ ರೇಟು.
ಹ ಅಂದ್ರೆ ಈಗ ಒಂದು ಟೂ ತ್ರೀ ಇಯರ್ಸ್ ಬ್ಯಾಕ್. ಕಡಿಮೆ ಇತ್ತು ಜಾಸ್ತಿಲಿಲ್ಲ. ಹ ಈಗ ಜಾಸ್ತಿ ಆಗಿದೆ ಅದಕ್ಕೂ ತುಂಬ ಪ್ರೊಸೀಜರ್ ಇದೆ.
ಹ್ಮ್ ಹ್ಮ ತುಂಬಾ ಕಷ್ಟ ಬಿಡಿ ಅದು. ಬೆಳೆಯೋದು ಮತ್ತೆ ಕುಯ್ಯದು.
ಹ್ಮ್ ಅದು ಅಷ್ಟೆ ಚಿಗರು ತೆಗಿಬೇಕು ಆಯಿಲ್ ಹಚ್ಬೇಕು.
ಹ್ಮ್ ಹ್ಮ.
ತುಂಬಾ ಇದೇ ತರ ತುಂಬ ತುಂಬಾ ಹಳೆ ಎಲ್ಲಿ ಹೊಡ.
ತುಂಬಾ ಹ್ಮ ನಮ್ಮ್ ಅಡಿಕೆ ತೋಟ ಅಂಗಿನ ತೋಟ ಅಷ್ಟತಿಲ್ಲ. ಪ್ರೊಸಿಜರ್ ಇರಲ್ಲ ಆರಾಮಾಗಿ ಕೂ ಬಿಟ್ಟು ಹ ಬರ್ಬಿಡುವುದು ಎಲ್ಲ ತೋಟೇ ಕೊಡುವುದು ನಾವು. ಓ ಅ ನೀವು ಅತ್ರ ಮಡಕಲ್ಲ. ಹ್ಮ್.
ಬೇರೆ ಸಿಕ್ತಿಲ್ಲ
ಹ್ಮ ಡಿಪರು ಫುಲ್ಲು ಹ್ಮ. ಈಗ ಬೆಳೆ ಬೆಳಿಬೇಕು ಅಂದ್ರೆ ಫಸ್ಟು ಕೆಲ್ಸದವ್ರ ಬಗ್ಗೆ ಯೋಚನೆ ಮಾಡಿನೇ ಸುಮ್ನಾಗ್ತಾರೆ ಎಷ್ಟು. ಎಷ್ಟೋ ಜನ ಕೆಲ್ತೋರ್ ಬರಲ್ವಲ್ಲ ಅಂತ. ಹ್ಮ್. ಮತ್ತೆ ಗದ್ದೆ ಎಲ್ಲಾ ಚೆನ್ನಾಗ್ ಬರುತ್ತಾ ನಿಮ್ ಹೊಲ್ದಲ್ಲಿ.
ಹಾ ಬರುತ್ತೆ ನಾವು ಭತ್ತಾ ಬೆಳಿತೀವಿ ನಮ್ಮ್ ಮನೆ.
ಹ್ಮ ಏನು ಮಾರದ ಬೆಳಿ ಎಲ್ಲ ನೀವು
ಮಾರ್ತೀವಿ ಅದ ಅರ್ಧ ಮಾರ್ತೀವಿ ಅರ್ ಮನೆಗ ಇಟ್ಕೋತೀವಿ. ಅದ್ರಲ್ಲಿ ಫಸ್ಟ್ ಭತ್ತನ. ಫುಲ್ ಗದ್ದೆ ಮಳೆ ಬಂದಾಗ ಗದ್ದೆಲ್ಲ ಉಳಸ್ತೀವ
ಹ್ಮ್ ಆದ್ರೆ ನೀವು ಪ್ರತಿ ವರ್ಷ ಬೆಳ್ದೇ ಬೆಳಿತೀ. ಒಂದ್ ವರ್ಷನೂ ಬಿಡ್ಧೀ.
ಹಾ ಹಾ ಒಂದ್ ವರ್ಷಡ ಪ್ರತಿ ವರ್ಷನೂ ಬೆಳತಾ ಇರ್ತೀವಿ.
ಹ್ಮ್ ಯಾಕಂದ್ರೆ ಒಂದ್ ಒಂದೇ ಬೆಳೆ ಬೆಳಿ ಬಾರದಲ್ಲ ಮಣ್ಣಲ್ಲಿ. ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೆಳಿತಾ ಇದೆ ಚೆನ್ನಾಗ್ ಬರುತ್ತೆ ಬೆಳೆ.
ಹ ಅದಕ್ಕೆ ನಾವು ಅದೇ ಮಳೆಗಾಲದಲ್ಲಿ ಭಟ್ಟ ಬೆಳಿತೀವಿ ಬೇಸಿಗೆಕಾಲದಲ್ಲಿ ಶುಂಠಿ. ಸುಂಟಿ ಮೆಣಸಿನಕಾಯಿ ಅದು ಬೆಳಿತೀವಿ.
ಹ್ಮ್ ಹ್ಮ್
ಆಮೇಲೆ ಮತ್ತೆ ಮಳೆಗಾಲದಲ್ಲಿ ಇದು ಬೆಳಿತೀವಿ ಜೋಳ ಹಾಕ್ತೀವಿ ಒಂದೊಂದ್ಸಲಿ.
ಹ್ಮ್ ಆ ತರ ಬೆಳೆ ಬೆಳಿಯೋುದಿಲ್ಲ ಮಣ್ಣಿನ ಫಲವತ್ತು. ಎಲ್ಲ ಚೆನ್ನಾಗಿರುತ್ತೆ ನೀವು ನಿಮ್ ಕಡೆ ಕಡ್ಲೆ ಗಿಡ ಬೆಳಿಯೋದಕ್ ಟ್ರೈ ಮಾಡಿ. ಚೆನ್ನಾಗಿ ರೇಟ್ ಸಿಗುತ್ತೆ.
ಸಾದ್ರೆ ಮಳೆ ಜಾಸ್ತಿ ಅಲ್ಲ ಹಂಗಾಗಿ ಕಡ್ಲೆ ಗಿಡ ಜಾಸ್ತಿ ಬರಲ್ಲ.
ಅದು ತಡಿಯಲ್ಲ ಅನ್ಸುತ್ತೆ ನಿಮ್ಮ್ ಮಳೆಗೆ.
ಹ್ಮ್ ಈಗನ್ ವಾತಾವರಣ. ಹಾಗ ಟಲ್ ಹೆಂಗ್ ಹೆಂಗ ಇರುತ್ತೆ ಅಂತನ ಗೊತ್ತಿಲ್ಲ.
ಹದು ನಮ್ ಕಡೆ ಎೆಲ್ಲಾ ಬಿಸಲಿಗೆ ಒಣ್ಗೋಗಿರುತ್ತೆ ಕಡಲೆ ಗಿಡಗಳು ನಮ್ದು ಎರಡು ಬೋರ್ ಇತ್ತು ಅದ್ರಿಂದ ಸ್ವಲ್ಪ ಮೇಂಟೈನ್ ಮಾಡ್ತೀವಿ ಅಡಿಕೆ ತೋಟ ತೆಂಗಿನ ತೋಟ ಮತ್ತೆ ರಾಗಿ ಎಲ್ಲಾನ ಅದ ಇಲ್ಲಿಿಲ್ಲ ಅಂದ್ರೆ ನಾವು ಪೋಸ್ಲ್ಲ ಬೆಳಿಯಕ್ಕೆ ಹೋಗ
ನಾವು ಇು ಊರ್ಲ್ಲ ನಾವು ಕೆರೆ ಯೂಸ್ ಮಾಡ್ತೀವಿ ಕೆರೆ ತಗಸ್ತಾ ಇರ್ತೀವಿ
ಹೌದಾ ಕೆರೆ ಕೆರೆ ಹಗ್ ತ ಇಸ್ತೀರಾ
ಕೆ ಜೇಸಿಬಲ್ಲಿ ದೊಡ್ಡ ಆಳಕ್ಕೆ ತೋ ಹಾಕ್ಲ ಅಂತ ಕರೆ ತಗಸ್ತೀವಿ ಆ ಕೆರೆಯಲ್ಲಿ ಯಾವಾಗ್ಲ ನೀರ್ ತುಂಬಿರ್ತೆ ಅದ್ರಿಂದ ನೀರ ನಾವು ತಗೋತೀವಿ ಸಪ್ಲೈ ಮಾಡ್ಕೋತೀವಿ ಕಳಿಗೆಲ್ಲ
ಹ್ಮ್ ಹ್ಮ್ ಯ ತರ ಹಾ ಬ ಕರಿಸ್ತೀಿ ನಮ್ಮ್ ಕಡೆ ಎಲ್ಲ ಆ ತರ ಕೆರೆ ಎಲ್ಲ ತಗಿದ್ರೆಲ್ಲ ಇರಲ್ಲ ನೀರ್ ಬಿಡಕ್ಕೂ ಆಗಲ್ಲ ಅದಕ್ಕೆ ಮಳೆನೂ ಬರಲ್ಲ ಸರಿರಿಗೆ ಸುಮ್ನೆ ತೆಗ್ದ್ಬಿಟ್ಟ ಬಿಡ್ಬೇಕಷ್ಟೆ ಟೆಮೀಸ್ಟ್
ಹ್ಮ್
ಅದಕ್ಕೆ ನಾವು ಬೋರ್ ಗಳೇ ಹಾಕ್ಸ್ತೀವಿ
ಇ ಇನ್ನು ಏನಾದ್ರು ನಂಗೆ ಅಡ್ಗೆ ಬಕ್ಕಿ ಅಡ್ಗೆ ಹಾಕ್ಬೇಕು ಅಲ್ತರಿ ಹಂಗೇನ್ ಬೇಕಂದ್ರೆ ನಿಮ್ಮ್
ಹ ಏನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಕೇಳಿ ಹೇಳ್ತೀನಿ ನಮಗೂ ಸ್ವಲ್ಪ ಭತ್ತ ಬೆಳೋದು ಶುಂಠಿ ಬೆಳಿಯೋದೆಲ್ಲ ಹೇಳ್ಕೊಡಿ ನೆಕ್ಸ್ಟ್ ಕಲ್ ಮಾಡ
ಹಾ ಸರಿ ಸರಿ ಬಾಯ್
ಸರಿ ಆಯ್ತು ಬಾಯ್
ಹ